ಹತ್ತು ಹ
ಹಲೋ ಹಲೋ
ಹ್ಮ ಸರ್ ಕೇಳಸತೀದಯಾ ಹ್ಮ್ ಎಲ್ಲಿದ್ರಿ ಸರ್ ಏನ್ ಮಾಡ್ತಿದ್ರಿ
ಕೆಳಗೆ ಎಲ್ಲಿ ಹೊಲ್ದಾಗಿದ್ದೆ ಅಡಕೆ ತೋಟ
ಓಹ ನಿಮ್ದು ದಾವಣಗೆರೆ ಡಿಸ್ಟ್ರಿಕಾ
ಹ್ಮ್ ದಾವಣಗೆರೆ
ಹ್ಮ ಹೌದಾ ಮತ್ತೆ ಆಯ್ತಾ ಕಾಫಿ
ಆಯ್ತು ನಿಮ್ದು
ಹ್ಮ್ ಏನ್ ನೀವು ಇದು ಅಗ್ರಿಕಲ್ಚರಾ
ಹ್ಮ್ ಅಗ್ರಿಕಲ್ಚರ್
ಅಗ್ರಿಕಲ್ಚರ್ ಮಾಡೂರಾ ಹ್ಮ್ ಹ್ಮ್ ಏನ್ ಬೆಳಿತೀರಾ ನಿಮ್ ಮ್ಮ ಕಡೆ
ಅಡಕೆ ಬಾಳೆ
ಹ್ಮ್ ಹ್ಮ್ ಹ್ಮ ಅಡಿಕೆ ಬಾಳೆ ಬೆಳಿತೀರಾ
ಹ್ಮ್
ಚೆನ್ನಾಗಿ ಒಳ್ಳೆ ಇನ್ಕಮ್ ಇದೆ ಅಲ್ಲ ಅದ್ರಲ್ಲಿ
ಹ್ಮ್ ನೀರಿ ಇಡ್ಬೇಕು ಇನ್ಕಮ್
ಹ್ಮ್ ಕಷ್ಟಪಟ್ಟು ಮಾಡ್ಬೇಕಲ್ಲ ಸರ್ ಅಡಕೆ ಗಿಡ ಹೆಂಗ್ ಸರ್ ಅದು ಸ್ಟಾರ್ಟಿಂಗ್ ಇಂದ ದೊಡ್ಡ್ದಾಗ ಅವ್ರಗೂ ಬೆಳೆಯ ಸ್ವಲ್ಪ ಮಾಹಿತಿ ಹೇಳ್ತೀರಾ ನಮಗ ನೆಕ್ಸ್ಟ್ ಅದ್ ಮಾಡ್ಬೇಕು ಪ್ಲಾನ್ ಇದೆ ಬಟ್ ಅದ್ರ ಬಗ್ಗೆ ಗೆ ಏನು ಗೊತ್ತಿಲ್ಲ
ಅಡಕೆ ಗೊಟು ಅಡಕೆ ಗೊಟು ಇರ್ತಲ್ಲ
ಹಾ
ಅಡಿಕೆಗೊಟ್ ತಂದು
ಹದು ಹ್ಮ್ ಹ್ಮ್ ಹ್ಮ್ ಅಂದ್ರೆ ಅಡಕೆ ಕೊಟ್ಟು ಸ್ಟಾರ್ಟಿಂಗ್ ತಂದ್ಬಿಟ್ಟು ಅದೊಂದು ಪಾಕೆಟ್ ಒಳಗ ಇಡದ
ಹ್ಮ್ ಅಡಕೆ ಇರುತ್ತಲ್ಲ ಅದಂತಂದು ಪಾಕೆಟ್ಡುವ ಅದು ಗೋಡ್ ಬ ಅಡಿಕೆ ಕಾಯಿ ಅದ ತಂದು ಪಾಕಿಟ್ ಮಾಡಿ
ಹಾ
ನೀರ್ ಬಿಡದು ಎರಡು ದಿವಸ ಕನ್ಸಲ್ಲ
ಹ್ಮ್ ಹ್ಮ್ ಎಷ್ಟು ದಿನ ಇಡ್ಬೇಕು ಸರ್ ಅದು ಪಾಕೆಟ್ ಒಳಗಡೆ
ಒಂದ್ ನಾಲ್ಕೈ ತಿಂಗಳು
ನಾಲ್ಕ್ ಐದ್ ತಿಂ್ಗಳು ಇಡ್ಬೇಕು ಸರ್ ಅದೇನ ಗೋಟ್ ತಂದ್ಮೇಲೆಏನ್ ನೀರ್ ಹಾಕ್ ನೆಮಸ್ಬೇಕು ಅಂತಾರಲ್ಲ ಅದಕ್ಕೆ ನೀವ ಹ ಹೇಳಳ್ಳೇ ಇಲ್ಲ ಅದನ್ನ
ಆತರ ನೆನ್ಸ್ಲಬಹುದು ಮತ್ ಪಾಕಿಟ ಮಾಡ್ಬೋದು ಡೈರೆಕ್ಟ್ ಹಂಗೆ
ಬೈರಕ್ ಮಾಡ್ಬೋದಾ
ಹ್ಮ್ ಒಂದ್ ತಿಂಳ ಅಷ್ಟದ ಮಳೆಕ್ಕೆ ಬರುತ್ತೆ ಹೌದ ಹಂಗೆ ನೀರ್ ಬಿಟ್ಕೊಂಡ್ ಆತರ ಮೈಂಟೈನ್ ಮಾಡ್ಕೊಂಡ ಸಾಕಿ ಹೋದ್ರೆ
ಹ್ಮ್ ಹ್ಮ್ ಹ್ಮ್
ಗೀಡಾಗ ಬರ್ತವೆ
ಆರು ತಿಂಗಳು ಪಾಕೆಟ್ ಅಲ್ಲಿ ಇರ್ಬೇಕ ಹ ಹಾ ಕೆ ಆಮೇಲೆ ಸಿಕ್ಸ್ ಮಂತ್ ಆದ್ಮೇಲೆ ಏನ್ ಮಾಡ್ಬೇಕು
ಆಮೇಲೆ ಭೂಮಿಯ ಒಳಗ ಇಡಬಹುದು
ಭೂಮಿ ಒಳಗಿಡದ ಹ್ಮ ಹ್ಮ ಹ್ಮ
ಕ್ಲೀನ್ ಮಾಡ್ಸ
ಹಾ
ಎಂಟು ಅಡಿ ಆರ ಅಡಿಗೆ ಅಡಿಕೆಡೆ ಇಟ್ಟು
ಹ್ಮ ಅದು ಜಮೀನ್ ಎಲ್ಲಾ ಅಂದ್ರೆ ಇರ್ಬೇಕು ಅನ್ಸುತ್ತಲ್ಲಾ
ಹ್ಮ್
ಹ್ಮ್
ಫುಲ್ಲೆಲ್ಲಾ ಕಸ ಕಡ್ಡಿ ಕಲ್ಲು ಅವನ್ನೆಲ್ಲ ಹಾರ್ಸಿ ನೀಟಾಗಿ ಮಾಗಿ ಮಾಡ್ಬೇಕು
ಓ ಹೌದಾ ಹ್ಮ್ ತುಂಬಾ ಕಷ್ಟ ಇದೆ ಬಿಡ್ರಿ ಹೆಂಗ ಅಡಿಕೆ ಬೆಳೆಯೋದಂದ್ರೆ ಏನ್ ಹುಡುಗಾಟ ಅಲ್ಲ
ಶ್ರಮ ಪಟ್ರೆ ದುಡ್ಡು ತಗೋಬೋದು
ಅಲ್ವಾ ಬಾಳ ಕಷ್ಟ ಇದೆ ಮತ್ತೆ ಅದಾದ್ಮೇಲೆ ಅದ ಅಕ್ಕೇನ್ ಬೇರೆ ಇನ್ನೇನಾದ್ರು ಗೊಬ್ಬರ ಆ ತರ ಮೆಡಿಶನ್ ಏನಾದ್ರು ಕೊಡ್ಬೇಕಾ ಏನ್ ಬರ ಅಡಕ ಗಿಡ ಇಟ್ ನೀರ್ ಹಾಕಿರ ಸಾಕ ಕೇಳ್
ಅಡಕೆಡೆ ಇಟ್ಟು ಟ್ರಿಪ್ ಮಾಡಿ ಸ ಐದು ಇನ್ನೊಂದ್ ಆರು ತಿಂಗಳು ಹೋದ್ಮೇಲೆ ಧನಿ ಗೊಬ್ಬರ ಕುರಿ ಗೊಬ್ಬರ ಆ ಅತರ ಎಲ್ಲ ಬುಡಕೆ ಆಸ ಸ್ವಲ್ಪ ಹಾಕಿ ನೀರ್ ಬಿಡ್ಬೇಕು
ಹೌದಾ
ಹ ಹಂಗೆ ದೊಡ್ಡ ಅಮೌಂಟ್ ಮೇಂಟೆನೆನ್ಸ್ ಮಾಡ್ಕನ್ದ್ರೀ
ಹ್ಮ್ ಅದು ಎಷ್ಟು ತಿಂಗಳಿಗೆ ಬೆಳೆ ಬರುತ್ತೆ ಸರ್ ಅದು
ಐದರ್ಶ
ಐದ್ ವರ್ಷ ಹೋ ಐದ್ ವರ್ಷ ನಾನ್ ತಿಂಗಳು ಅಂತಿದ್ದೀನಿ
ಐದ ವರ್ಷ ತಕ ನ ಹಂ ಮೇಂಟೇನ್ನಸ್ ಮಾಡ್ ಹೊಲಲ್ಲ ಓಡ್ಸ್ತಂದು
ಹ್ಮ್ ಹ್ಮ್ ಹ್ಮ್ ಅಂದ್ರೆ ಕಳೆ ಗಿಳೆ ಅದೆಲ್ಲಾ ನೋಡ್ಕೊಬೇಕು ಅನ್ಸತ್ತಲ್ಲ
ಹ್ಮ್
ಒಟ್ಟು ನಾವ ಹೆಂಗೆ ಒಂದು ಗಾಡಿನ ತಗೊಂಡ್ಮೇಲೆ ಹೆಂಗ ಅದಕ್ ಪೆಟ್ರೋಲು ಅದಕ್ಕೆಲ್ಲಾ ಸರ್ವೀಸು ಮೈಂಟೈನ್ ಮಾಡ್ತೀವೋ ಆತರ
ಹ್ಮ್ ಅದು ಪಸ್ಲಿ ಬರತ್ ಅಕ್ಕನ ಪಸ್ಲಿಗ್ ಬಂದ್ಮೇಲೆ ಮಾಡಬೇಕು ಅಷ್ಟ್ ಟು ಮಾಡಿದ್ರೆ ಚನಗ ಆದಾಯ ಸಿಗು
ಹ್ಮ್ ಹ್ಮ್ ಹ್ಮ್ ಇಲ್ಲ ಸರ್ ಇವಾಗೆಲ್ಲಾ ತುಂಬಾ ಅಗ್ರಿ ಕಲ್ಚರ್ ಯಾರ್ ನೋಡಿದ್ರು ಬರಿ ಅಡಿಕೆ ತೋಟ ಅವ ಮಾಡ್ತಿದಾರೇ ಜಾಸ್ತಿ
ಅದ್ರೊಳಗೆ ಏನಾದ್ರು ಸಣ್ಣ ಪುಟ್ಟ ತರಕಾರಿ ಬಾಳೆ ಅಂತ ಬೆಳಿಬೋದು
ಓ ಹಾಕಬೋದಾ ಹ್ಮ್ ಹ್ಮ್ ಹ್ಮ್ ಹ್ಮ
ಖರ್ಚು ಮೇಂಟನೆನ್ಸ್ ಆಗ್ಬೇಕು ಅಂದ್ರೆ ಆತರ ಮಾಡ್ಬಬೇಕು ಬಾಳೆ ತರಕಾರಿ
ಖರ್ಚು ಹ್ಮ ಅದನ್ನ ಅಡಿಕೆ ಮೇನ್ ಟೈನ್ ಮಾಡಕೆ ಅದ್ರೊಳಗೆ ಖರ್ಚು ಮೇಂಟೈನ್ ಮಾಡ್ಕೋಬಹುದಲ್ಲಾ
ಹ್ಮ್ ತರಕಾರಿ ಎಂತ ಇಂತ
ಹಗೆ ಇದೆ ಬಿಡಿ ಸರ್ ಅಗ್ರಿಕಲ್ಚರ್ ಅಲ್ಲಿ ಏನಾದ್ರು ಸಾಧನೆ ಮಾಡ್ತೀರ ನೀವು
ಹ್ಮ್ ಸಾಧನೆ ಮಾಡೋದಂತ ಹೊಲ್ಟಿ ನೋಡಬೇಕು
ಹ್ಮ್ ಏ ಮಾಡ್ತೀರಾ ಬಿಡಿ ನಿಮ್ಗ್ ತುಂಬಾ ತಲೆ ಐತಿ
ಅಡಿಗೆ ಗಿಡಲ್ಲ ಒಂದ್ ಮೂರ್ ವರ್ಷ್ಟ ಆಯ್ತೆ ನೀ ಸ್ವಲ್ಪ ಕಮ್ಮಿ ಬರ್ತಿದೆ ಆದ್ರೂ ಚೆನ್ನಾಗಿಲ್ ಪರವಾಗಿದಾವೆ
ಹ್ಮ್ ಈಗ ಮಳೆಗಾಲಲ್ಲ ಸರ್ ಚೆನ್ನಾಗಿರ್ಬೋದಲ್ಲಾ ಮಳೆಗಾಲಕ್ಕೆ
ಮಳೆನೇ ಇಲ್ಲ ನಮ್ಮ್ ಊರ್ ಕಡೆ
ಓ ಮಳೆನೇ ಇಲ್ಲ ಸರ್ ಎಲ್ಲಾ ಇವಾಗ ದಾವಣಗೆರೆ ಸೈಡು ಎಲ್ಲಾ ಚಿತ್ರದುರ್ಗ ಸೈಡ್ ಎಲ್ಲಾ ಮೆಕ್ಕೆಜೋಳ ಅದು ಇದು ಆಗ್ತಾರಲ್ಲ ಮತ್ ಮಳೆ ಇದ್ಯಾ ಇಲ್ವಾ ಮಳೆ ಈಗ
ಎಲ್ಲ ವರ್ಷನು ಹಾಕಿ ಸಿಕ್ಕಿದ್ರೆ ಮಳೆನೆ ಕಮ್ಮಿ ಮಳೆ ಇಲ್ಲ
ದೇವ್ರೇ ಮತ್ತದು ಮೆಕ್ಕೆಜೋಳ ಹೆಂಗ್ ಸರ್ ಅದು ಇರುತ್ತಾ ಹೋಗುತ್ತ
ಅದು ಇದ್ದಾಗ ಹಾಕಿದ್ರೆ ಸ್ವಲ್ಪ ಎಡೆ ಕುಂಟೆ ಒಂದ್ ಅಡಿ ಅಷ್ಟ್ ಬೆಳಿಯುತ್ತೆ ಮಳೆ ಬರ್ಲ ಅಂದ್ರೆ ಎಲ್ಲ ಒಣಗೋಗತ್ತೆ ಒಂದ್ ಹದಿನೈದು ದಿವಸತಕನ ಇದ್ದು
ಹ್ಮ್
ಬಟ್ ಹಾಕಿದ್ಮೇಲೆ ಒಂದು ಫಿಫ್ಟಿನ್ ಡೇಸ್ ಒಳಗೆ ಮಳೆ ಬರ್ಬೇಕು
ಹ್ಮ್ ಹ್ಮ್ ಹ್ಮ್
ಹೋಗುತ್ತೆ
ಹ್ಮ ಹ್ಮ ಹ್ಮ
ಎಲ್ಲಾ ರೈತರ ಕಷ್ಟ ಆದ್ರೆ ಪ್ರಯತ್ನ ಮಾಡ್ಬೇಕು
ಹ್ಮ್ ಹ್ಮ್ ಹ್ಮ್ ಹೌದ ಏ ಬಾಳ ಕಷ್ಟ ಬಿಡ್ರಿ ರೈತರಿಗ್
ನೀವು ನೀವೇನ್ ಮಾಡ್ಕೊಂಡಿದ್ದೀರ
ನಮ್ದು ಬಿಸ್ನೆಸ್ ಇದೆ ಸರ್ ರಿಯಲ್ ಎಸ್ಟೇಟ್
ಫೈನಾನ್ಸು ಮತ್ತೆ ಹಿಂಗ ಸಣ್ಣ ಪುಟ್ಟ ಮಾಡ್ತಿಡ್ತೀವಿ
ಹ್ಮ್
ಕೊಡ್ಸೋದು ತಗಳೋದು ಈತರ ಎಲ್ಲ ನಾ ನೆಕ್ಸ್ಟ್ ಅಗ್ರಿಕಲ್ಚರ್ ಮಾಡ್ಬೇಕು ಅಂತಿದ್ದೀವಿ
ನೋಡ್ಕಂಡು ನೀರ್ ಚೆನ್ನಾಗಿ ಇದ್ರೆ ಅಗ್ರಿಕಲ್ಚರ್ ಮಾಡ್ಬೋದು
ಹ್ಮ್ ತಕತ್
ಒಟ್ಟಿ ನೀರ್ ಮೇನು
ಹೌದೌದೌದು ನೀರ ಮೇನ ಮತ್ತೆ ಅದೇ ಸರ್ ಪ್ರ
ಅಲ್ಲ
ನಿಮ್ ಸೈಡ್ನ ಇದು ಕೆರೆ ಆ ಈಥರ ಏನಾದಾರರು ಸಾಗರ ಅಂತವೆಲ್ಲಾ ಇರ್ತವಲ್ಲ ಹಂಗೇನಾರು ಈದಿಯಾ
ಆ ತರ ಇಲ್ಲ ಏನ ಇಲ್ಲ
ಹಾ
ಇಲ್ಲ ಒಂದು ನಾಕ ಕಲಮೀಟರ್ ದೂರ ತಗೈತೆ
ಹ್ಮ್ ಹ್ಮ್ ಹ್ಮ್
ಲ್ಲ ನಮ್ದು ದೀಪ್ ದಲ್ಲ ಆಯತವಲ್ಲ
ಹಾ ಹ್ಮ್ ಹ್ಮ್ ಹ್ಮ್ ಸರಿ ಕೆರೆಗೆರೆ ಇರ್ತ ಇರ್ತವಲ್ಲ ಊರ್ಗಳೊಳಗೆ ಅಂತ ಆತರ ಏನಿಲ್ವಾ
ಐತೆೈಐ ಅಂದ ಎಡು ಕಿಲೋಮೀಟರ್ ಮೂರು ಕಿಲೋಮೀಟರ್ ದೂರದಾಗ ಐತಿ ಅದಿ ಕೆ ಭದ್ರಾ ಮಲ್ ದಂಡೆ ಬದ್ರ ಮೇಲ್ದಂಡೆ ಅಂತಲ್ಲ ಅ ಆ ನೀರು ಬಿಡ್ತಿದಾರ ಕೆರೆಗೆ
ಹಾ ಹಾ ಹಾ
ಆಗುತ್ತೆ ಒಂದ ಎರಡು ವರ್ಷ
ಹೌದಾ ಅದ ಬಂದ್ರೆ ನಿಮಗ್ ಅನ್ಕೂಲ
ಹ್ಮ್ ಸಿಪೆ ನೀರ್ ಸಿ ಬೌದು
ಹೌದೌದು
ಮೂನ್ನೆ ಎರಡು ಬೂರ್ ಕೊರ್ಸಿದ್ವಿ ಮಳೆಗಾಲ ನಡೆಸ್ಲಲ್ಕ್ಕೆ ಫೇಲ್ ಆದವೆ
ಹ್ಮ್
ರಡಿ ನೋಡಬೇಕ ಕರಸಬೇಕ
ವಾ
ಹ್ಮ್
ಹ್ಮ್ ಬಿಟ್ರತ್ಲ ಬೋರ್ ಗಡರ್ ಕರ್ಲ ಆಗ ಪಪ ಅವ್ರ ಜೀವನ ಮಾಡದ್ ಮತ್ತೆ
ಹ್ಮ್
ಹ
ನೀರ ಒಂದಿದ್ರೆ
ಹ್ಮ್
ಏನ್ ಬೇಕಾದ್ರೂ ಸಾಧನೆ ಮಾಡುವುದು
ಹ್ಮ್ ಹೌದು ನೀರಿದ್ರೇನ್ ಸರ್ ಚಿಂದನೆ ಬೆಳಿಬೋದು
ಹ್ಮ್ ಅದ ಐಡಸ್ ಇರ್ಬೇಕು ನೀರೊಂದ ಎಲ್ಲ ಇಡೇ ಸಿರ್ಬೇಕಕ್ ಯ
ಹೌದೌದು ಐಡಿಯಾನು ಇರ್ಬೇಕು ಹ್ಮ್ ಹರಕಲ್ ಏನ್ ಮಾಡದು ಸರ್ ಈ ತರ ರೈತ ಅಲ್ವಾ ಹೊಡ್ತ ಬಿಡದು ಏನೋ ಮಾಡ್ಬೇಕು ಅಂತ ಆಸೆ ಇಡ್ಕೊಂಡು ಏನ ಏನೋ ಮಾಡಕ್ ಹೋಗ್ತಾರೆ ಈತರ ಕೈ ಕೊಟ್ಟಾಗ ಬಾಳ ಬೇಜಾರಾಗುತ್ತೆ
ಮಳೆಗಲ್ಲ ನಡೆಸ್ತಿದ್ರೆ ದುಡ್ಡು ರೈತರಿಗೆ ಒಳ್ಳೆ ಅನ್ಕಲ್ಲ ಎಲ್ಲಾರ ಅನುಕೂಲ
ಮತ್ತೆ ಈ ವರ್ಷ ಹೆಂಗಿದೆ ನಿಮ್ ಕಡೆ ಎಲ್ಲಾ ಮಳೆಗಾಲ
ಮಳೆ ಕಮ್ಮಿ ಮಳೆನೆೇ ಬಂದಿಲ್ಲ
ಹ್ಮ್ ಈ ವರ್ಷನು ಮಳೆ ಬಂದಿಲ್ಲ ಅಂದ್ರೆ ಬಂದಕ್ ತುಪ ಕಷ್ಟ
ನೀರಿಂದ ಕಮ್ಮಿ ಆಗ್ತವೆ
ಹೌದು
ನಾವು ಮೆಕ್ಕೆಜಳ ಬಾಳೆ ಅಡಿಕೆ ಹಾಕಿವೆಲ್ಲ
ಹಾ ಹಾ ಹಾ
ಸ್ವಲ್ಪ ಆಗ್ತವೆ ಮೇಕ ಜಳೋಗ ಎಲ್ಲ ನೀರು ಇಲ್ಲ ಮಳೆ ಪರ್ವು
ಹ್ಮ್ ಅದೇ ಅದೇ ಅದಕ ಗಿಡ ಮೇನ್ ನಳು ಕಳಿಸ ಸರ್ ಅದೇ ಅಲ್ವಾ
ಹ್ಮ್
ಒಂದು ಚೂರ್ ಸೌಂಡ್ ಇಲ್ಲ ನಿಮ್ ಕಡೆ ಏನ್ ನೀವು ಮನೇಲಿ ಯಾರು ಇಲ್ವಾ ನಿಮ್ಮ್ನಲಿ ಮಕ್ಕಳು ಮರಿ ಎಲ್ಲ
ಯಾರು ಇಲ್ಲ ಅವರೆಲ್ಲಾ ಊರ ಊರ ಮನೆ ಇದ್ದಾರೆ
ಹೌದಾ
ಹ್ಮ್ ನಾ ಹೊಲ್ದಾಗ ಒಂದ್ ಮನ ಐತಿ ಊರೊಳಗಂದ್ ಮನೆ ಐತಿ ಹೊಲ್ದಾಗೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಹಿಂಗ ಬರ್ತಿರ್ತೀವಿ ನೋಡ್ಕೊಂಡ ಹೋಗಕ್ಕೆ
ಹ್ಮ್ ಹ್ಮ್ ಹ್ಮ್ ಹೌದಾ
ಹೊಲದಾಗ ನೆಮ್ಮದಿ ಜೀವನ
ಹೌದು ಒಳ್ಳೆ ವೆದರು ನಿಮ್ದ ಎಂತ ಎಷ್ಟ ಸತಿ ಕೇಳ್ತೀರ
ಏನರ ಕೆಲ್ಸ ಇದ್ರೆ ಮಾಡ್ತಿರೋದು ಅದಕೆ ಒಂದ್ ಮನೆ ಕಟ್ಸಿನೀ
ಹೂ
ಫ್ಯಾನ್ ಟಿವಿ ಎಲ್ಲ ಹಾಕ್ಸಿ
ಹ್ಮ್ ಹ್ಮ್
ಆದಗೆಲ್ಲಾ ಬಂದು
ಇರೋದಲ್ಲ ಹ್ಮ್ ಚೆನ್ನಾಗಿರುತ್ತೆ
ಹೂ
ಮತ್ತೆ ನಿಮ್ದ ಎಜುಕೇಶನ್
ಎಜುಕೇಶನ್ ಎಲ್ಲ ಕಂಪ್ಲೀಟ್ ಆಗಿದೆ ಡಿಗ್ರಿ ಮಾಡಿನಿ ಹ್ಮ
ಈ ಅಗ್ರಿ ಎಂ ಎಸ್ ಸಿ ಅಗ್ರಿ ಅ ಅದು ಮಾಡ್ತಾರಲ್ಲ ಅದೆಲ್ಲ ಬರೀ ಅಗ್ರಿಕಲ್ ಬಗ್ಗೆನೇನಾ
ಹ್ಮ್ ಹ್ಮ ಅಗ್ರಿಕಲ್ಚರ್ ಹೆಂಗೆ ಏನು ಯಾತರ ಬೆಳೆಯೋದು
ಹಾ ಹಾ ಹಾ
ಮೆಡಿಸಿನ್ ಎಲ್ಲ ಯಾತರ
ಹಾ ಅಲ್ಲ ಈ ಎಲ್ಲಾ ಅದೊಂದು ಕೋರ್ಸ್ ಬಿಟ್ಬಿಟ್ಟಿದ್ದಾರೆ ನೋಡಿ ಅಗ್ರಿಕಲ್ಚರ್ ಬಗ್ಗೆ
ನಮ್ಗೆಲ್ಲ ಇಡೀಯಾಸ್ ಐತೆ ಅದ್ಕೇನು ಹೋಗಿಲ್ಲ ನಮ್ಮ ಅಡಿಕೆಗಡೇ ಸಾಕಿದ್ರೆ ಸಾಕು
ಹೌದೌದೌದು ಏನ್ ನಿಮಗ್ ಐಡಿಯಾ ಐತಿ ಬಿಡ್ರಿ ಹ್ಮ್ ಓಕೆ ಸರ್ ಮಾಡ್ತೀನಿ ಮತ್ತೆ
ಹ್ಮ್ ಸರಿ